ಹಲೋ. ಹಲೋ. ಹಾ ಆರಾಮೇ ರೀ.
ಆರಾಮ್ ನೀ ಆರಾಮ್ ನೀವ ನೋಡ್ರಿ ನೀವ್ ಆರಾಮಿ್ರರಿ.
ಆರಾಮ್ರೀ ಮನ್ನಿ ಏನ ಅದೇ ತೋಟ ಹೆಂಗ ಐತ್ರ ಅದ ಎಣ್ಣ ನೋಡತ್ ಅಂತ ಹೇಳಿದ್ರ. ಚಲೋ.
ಅ್ಣನ್ನ ಎಣ್ಣ ಕೊಡದ ಬರ.
ಹೆಂಗ್ ನಡ್ದ ಮಳೆಿ ಚಲ ಆಯ್ತು.
ಮಳಿ ನೀ ಮೊನ್ನೆ ಒಂದ್ ಎರಡು ದಿನ ಬಂದದ ಚಲೋ ಬಂದದ್ರ.
ಹ್ಮ್.
ಹಾ ನಿಮ್ಮಂಗಡ ತರ.
ನಂಬದ ಎಲ್ಲ ಪೂರಾ ಎಲ್ಲ ಕಳೆ ಹಾಕಿ ಎಲ್ಲಾ ಅಡಿಕಿ ತೋಟ. ಇದ ಇತ್ತು ರೀ ಎಲ್ಲ ಮಳಿ ಬಂದು. ಎಲ್ಲ ಪಸರ. ಪಿಸರು ಪಿಸರು ಆಗಬಿಟ್ಟ ಅಡುಗೆ ಲಾಸ್ ನಮ್ಮಪೂರ್.
ಲಾಸ ಆಯ್ತ್ ರೀ.
ಲಾಸ್ ಆದಯ್ರೆ ಸ್ವಲ್ಪ ಬರೇವಾ ಒಂದು ಎರಡ್ ಕೋಟಿಗ ಒಂದು್ ಕೋಟಿ ಲಾಸ್ ಆಯದೆ ಅಷ್ಟೇ. ಒಂದ್ ಕೊಯಟ್ ನಿಲ್ರಿ. ಎರಡ್ ಕೋಟಿಗ ಐವತ್ತು ಲಕ್ಷನ ಲಾಸ್ ಆಗಿರ್ಬೋದ ರೆಟ್ಟಿ.
ಹ್ಮ್ ನಾವ ಒಂದ ಎಡು ಕೋಟಿ ಇತ್ತಲ್ ತ್ರ.
ಉಳದ್ರಿ ಮತ್ತೆ ಖರ್ಚ ಬಳುದಲ್ರರಿ ಇವಾಗ ಸಾಫ ಮಾಡಸು. ಗೊಬ್ಬರ ತಂಬ ಗೆಳೆ ಒಡಸು ಅದ ಓಡಸ ಇದ ಓಡಸು ಎಲ್ಲ ಅಲ್ಲಿಗೆ ಬರ್ತಾರೆ ಮತ್ತೆ.
ಅಲ್ರಿ ಗೆಳೆ ಹಂಗಗೆ ಎದಾರ್ ನೋಡಸ್ತಾರೀ
ಏ ಸಣ್ಣದ ಬರ್ತರದ ಟ್ರ್ಯಾ ಟ್ರ್ಯಾ ಟ್ಯಾಕ್ಟರ್ ಸಣ್ಣದ ಬರುತ್ತ ಸಣ್ಣದ್ರ ನೋಡ್ಸ್ಬೇಕು
ಹಾ ಅಲ್ಲಿ ಯಾರಾದ ಇಬ್ರು ಯಾರಾದ ಇರು
ಹ್ಮ ಈಗ ಅದು್ ಒಡೆಸಿದ ಮೇಾಲ ಸ್ವಲ್ಪ ಗೊಬ್ಬರ ಹಾಕಿ ಸರ್ ಹೊಸ ಗೊಬ್ಬರ ಹಾಕಿ ಬಿಟ್ಟ ಪಟ್ರ ಆಯ್ತು ಮತ್ತೆ
ಯಾವದ್ರೀ ಯಾವ್ದ್ ಬಳಸ್ತರೀ
ನಾವ ಇದೇ ಎನ್ ಟಿ ಗೋಬುರ
ಹ್ಮ್ ಹ್ಮ್
ಗೆರ್ಸಾಕಳ ಅವ್ರೀ ಗೆರ್ಸಾಕಳ ಜಾಸ್ತಿ ಬಳಸಂಗಲ್ೀ ಯಾವಾಗ ರೋಗಡದುಂದ ರಟ್ಟಿ ತೋಮಂದು ಬಿಡಚು
ಹ್ಮ್
ಇಲ್ಲ ಬಗಲಿಗೆ ಬಲಾಯಸ್ಬಿಟ್ಟವ್ರ ನೀರು ಪುಡ್ತೇವ ಹ್ಮ್ ರ ಆಾತ್ರಿ ನೀರ ಅಟಪೊಕ್ಕ
ಹ್ಮ
ಇವಾಗ ಏನ್ ನೀರು ಕಟ್ಟಂಗನಿಲ್ಲ ಎಲ್ಲ ಲಾಸ್ ಆಯ್ತು ಮಳೆ ಬಂತು
ಅಷ್ಟ ಬಂತ ಏನ್ ಮಳಿ
ಈ ಈ ಕಡೆ ಯಾಕಂದ್ರೆ ಮಾ ಮಲ್ನಾಡ ಅಲ್ರರಿ ಮತ್ತೆ
ಹ್ಮ
ಎನಿಟೈಮ್ ಎ್ದದು್ದಗೆ
ಬೆೇಗ್ಗ ಬರ್ತರ್ತ ಮಳೆ
ಏ್ ಜಟ್ಟಿ ಜಟ್ಟಿ ಜಟ್ಟಿ ಜಟ್ಟಿ ಅಂತ ಬರಗತ್ತರ ಅವನಐತ್ ನಿಂದ್ರನಂತ
ದಿಟ್ಟ ದಿಟ್ಟಿ ಬಂದ್ರ ಅದ ಏನ್ ಪ್ರಾಬ್ಲಮ ಆಗಲ್್ರ ಆ ಕಡೆ ಎಲ್ಲ ಹಂಗೆರ್ ಅಡ
ಏ ಮತ್ತೆ ಎಂತನ್ ಇಪ್ಪತ್ನಾಾಕ ಗಂಟೆ ಜಟ್ಟ ಜಿಟ್ಟ ಹೊಡದ್ರ ಹ ಸುಮ್ನೆ ಇರ್ತದನ್ರಿೀ ಸ್ವಲ್ಪ ಸೂರ್ಯನ ಬಳಕ್ ಬಿಳ್ಬ ಪ್ರಸೂರಂದ
ಹ್ಮ
ಸೂರ್ಯನ ಬಳಕ್ ಬಿದ್ರೆ ಚಲೋ ಆತರಿ
ನಿಮ್ಗೆ ಹೆಂಗ್ರೀ ಮಲೆನಾಾರ್ ಕಡೆ ತಾಯಿ ಹಂಗ ಇಷ್ಟು ಕರೆಕ್ ಕಾಯ್ ಕನ್ನಡ ಮಾತ್ ತಡ ಚಡಮ
ಯಣ ಅಲ್ಲೇ ನೀ ಯಾವ್ದಗರ್ ಕಡವ್ರ ಕಡೆ ಬಂದ್ ಒಂದ್ ವರ್ಸ ಆಯ್ತ
ಹೌದಾ ಅಂದ್ರ
ಒಂದ್ ವರ್ಷದ ಬಿಸ್ನೆಸ್ ಮಾಡಿದೆ ಇ ಒಂದ್ ವರ್ಷ ಹೋಗಿದ್ದರು ಅಲ್ಲೇ ಮಲೆನಾಡನಾಗ
ಹ್ಮ್
ಕೆಲ್ಸ ಹೋಡಿಕೆ ಅಂದ್ರ ಮತ್ತೆ ಯಾಕಪ್ಪ ಹಂಗ ಆ ಇಲ್ಲ ನಮ ಬೆಲೆ ಬಾಡಕ್ ತೋಟದಾಗ ಅಂದ್ರ ವದ ಕೆಲ್ಸಕ್ಕೆ ಅಲ್ಲೇ ದುಡ್ಡ್ದ ಒಂದ್ ವಸದಾಗ ಹೊಲ ತಗೊಂಡರಿದೆ
ಹ್ಮ್
ಒಂದು ಇಲ್ಲ ಮಾಡಾಗತ್ತೇನೆ.
ಹೌದ್ರೀ ನಾ ಅದನ ಗತ್ತೇನ್ರಿೀ ಮನ್. ಇನ್ನಿಂದ ಇವರು ಮಲೆನಾಡದಾಗ ಇರ್ತಾರ ಹೆಂಗ ಕನ್ನಡ ಮಾತಾಡ್ತಾರ ಇವರು.
ಕನ್ನಡನೇ ಕ ಕನ್ನಡನೇ ರೀ ಉತ್ತರ ಕರ್ನಾಟಕ ಅಂದ್ರ.
ಹಾ ಇಲ್ಲ ಈ ತರ ಮಾತಾಡಲ್ಲಲ್ಲ.
ಹ್ಮ ಅದು ಕರೆಕ್ಟ್ ಬಿಡ್ರಿ ಮತ್ತ. ಯಾಕ ಸುಮ್ಮ್ನೆವು ಓವರ್ ಆತದ ಅಂತೇಳಿ ನಾವ್ ಮಾತಾಡಂಗಲ್ರರಿ.
ಮಾತಾಡ್ರಿ ಒಂದ ಎರಡು ಏನಂತ.
ಹ ಇಲ್ಲ ಇಲ್ಲಪ್ಪಾ ನಮ್ಗೆ ನೀ ಅದು ಕನ್ನಡ ಹೆಂಗೆ ಬಂದಿದ್ದ ಅಂದರೆ.
ಹೆಂಗ್ ಬಂದಐ್ತಾರ.
ಒಂದು ವರ್ಷ ಇಲ್ಲಿ ಕೆಲ್ಸ ಮಾಡಿದ್ದೆ.
ಹಾ.
ಅಲ್ಲಿಂದ ಬಂದಿದ್ದು ನನ್ು ಜಾಸ್ತಿ ಮಾ ಇಲ್ಲಿನ್ ಇಲ್ಲಿನ್ ಮಾತು ಮಾತಾಡ್ಲಿಕ್ಕೆ. ಬರಲ್ಲ ಯಾಕಂದ್ರೆ ನನ್ಗೆ ಜಾಸ್ತಿ ಆ ಬಂದು ಒಂದ್ ವರ್ಷ. ಅಲ್ಲ ಅದಕ್ಕೆ ನಮ್ಮಊರ್ದನ್ನೆ ಇರೋದು.
ಹ ಮತ್ತೆ ಅವರು ಎಲ್ಲಾ ವ್ಯವಹಾರ ಮಾಡ್ಬೇಕಂದ್ರೆ ಅವ್ರ ಜೊತೆ ಹೆಂಗತ್ರ.
ಅವ ಅವ್ರ ಜೊತೆ ಮಾ ಅವ್ರ ಜೊತೆ ಹಿಂಗೆ ಮಾತಾಡ್ಬೇಕು ಏನಾದ್ೂ ನಾವು. ಉತ್ತರ ಕರ್ನಾಟಕದ ಮಾತಾಡಿದ್ರೆ ಅವ್ರಿಗೆ ರಫ ಅನ್ಸ್ಬಿಡುತ್ತೆ ಅದು.
ಹಓ.
ಅದಕ್ಕೆ ಯ ನನ್ ನನ್ಗುನು ಇಷ್ಟು ಬರ್ತಾ ಇರ್ಲಿಲ್ಲ ನಾನು. ಆ ಒಬ್ಬ್ರ ಜೊತೆ ಹಿಂಂಗಗೆ ಕಮ್ಯುನಿಕೇಟ್ ಮಾಡಿ ಮಾಡಿ ಮಾಡಿ ಬಂದ.
ಹೌದಾ ಆ ಕಡೆ ಜಾಸ್ತಿ ವಿನ ಮ. ಮಾತಾಡ್ತಾರೆ ಯಾರು ಇಂಗ್ಲೀಷ್ ಹಿಂದಿಏ.
ಏ ತುಂಬಾ ಎಜುಕೇಟೆಡ್ ಜನ ಈ ಕಡೆ ಮಂಗ್ಳೂರ್ ಅಂತ ಮಂಗ್ಗಳೂರು ಮಲೆನಾಡು. ಈ ಸೈಡ್ ಎಲ್ಲ ಬ ತುಂಬಾ ಎಜುಕೇಟೆಡ್ ಇಂಗ್ಲಿೀಷ್ ಎಲ್ಲ ಬರ್ತದೆ. ಹ ಜಾಸ್ತಿ ಒತ್ತು ಕೊಡೋದು ಅಂತಂದ್ರೆ ಇದಕ್ಕೇನೆ ಕನ್ನಡಕ್ಕೆ.
ಹ ಹೌದಾ ನಮಗೂ ಕನ್ನಡ ಬರುತ್ತೆ ಇಂಗ್ಲಿಷ್. ಸ್ವಲ್ಪ ಸ್ವಲ್ಪ ಬರುತ್ತಲ್ಲಾ ಅದಕ್ಕೆ ಕೇಳ್ದ ಆ ಕಡಲ್ಲ ಹಂಗಂತ.
ಇಲ್ಲ ಯಾದಗಿರಿ ಸೈಡು ಲಿಟ್ರಸಿ ರೇಟ್ ಕಡಿಮೆ ಇದೆ ಯಾಕಂದ್ರೆ ಹಓದವರು ಕಡಿಮೆ. ಕಡೆ ಬರ. ಆಹ ಹುಡುಗಿ ಹುಡ್ಗಿ ಅಂತ ಹಿಂದೆನೆ ಬಿದ್ಬಿಟೆ ಹಾಳಾಗಬಿಡ್ತಾರೆ.
ಏ ಅರ್ಧ ಜನ ಅಷ್ಟೇ ರೀ ಅರ್ಧ ಜನ ಏನ. ನೈನ್ಟಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗಂದಾಗ ಒಂದು. ಈ ಟ್ಂಟಿ ಟ್ವೆಂಟಿ ಏಟ್. ಟ್ವೆಟಿಫೈವ್ ವರ್ಷ ಜನ ಮಾತ್ರ ಉಳಾರ ಎಲ್ಲ ಉಳಲ್ಲ ಎಜುಕಡ್. ಮತ್ತೆ ಬೇರೆ ಎಲ್ಲ ಬೇರೆ ಬೇರೆ ತರದಾಗ ಎಲ್ಲ ಇರ್ತಾರೆ ಎಲ್ರುೂ ಹಗೆ ಇರಲ್ಲಲ್ಲ.
ನಿಮ್ ಕಡೆ ಬಿಸಿಲು ಜಾಸ್ತಿ ಇರುತ್ತಲ್ಲ.
ಒ ಕಡೆ ಬಿಸಿಲು ಅರ್ಧ ಅಡರ್ತಾರೆ.
ನಮ್ ಕಡೆ ನೋಡ್ರ ಸೂರ್ಯ ಬರೋದ ಅಮ್ಮ ಶಿವಣ ಹೇಗೆ.
ನಮ್ ಯಾವ ಯಾವ ತನವಗೆ ಅದೋಗಿ ಅದೋಗ ಅ ಅನ್ಬಡ. ಗಾಡಿನಾಗ ಎಲ್ಲಿಗೊಂಡ ಹೋಗ್ಬೇಕ ಅಂದ್ರ ಕಾಲೇಜ್ ಕನ ಎಲ್ಲಿಗ ಹೋಗ್ಬೇಕಂದ್ರ.
ನಮ್ಗೆ ಸೂರ್ಯ ನೋಡ್ಲಿಕ್ಕೆ ಇಷ್ಟ ನಿಮ್ಗೆ ಮಳೆ ನೋಡ್ಲಿಕ್ಕೆ ಇಷ್ಟ ನೋಡ್ರಿ ಯಾವ್ ತರ ಇ. ಹಟ್ಟೆದ ನಿ ತಹ.
ನಾವ್ ಮಳೆನೋಲಕ್ ಇಷ್ಟ ಅಂತಲ್ಲ ಆದ್ರ. ದಿನ ಬಂದ್ರೆ ದಿನ ಹೆಂಗ್ ಮಾಡ್ಬೇಕು ಮಳೆ ಅವಾಗ ಎಲ್ಲ ಈ. ಎಲ್ಲ ದೊಡ್ಡ ತಲ್ಲಿ ಬ.
ಅಂದ್ರ ನಿಮ್ಗೆ ಬಿಸ್ಲನೆೇ ಪರ್ಫೆಕ್ಟ್ ಅಂತ ಹೇಳ್ತಿದ್ದೀರಾ ನೀವು.
ಹ್ಮ್ ಹ್ಮ್. ಪರ್ಫೆಟ್ ಅಂತ ಏನಲ್ರರಿ.
ಹ್ಮ.
ಬಟ್ ಎಲ್ಲಾನು ಇರ್ಬೇಕು ಮನುಷ್ಯಾಗ ಏನು ಜಾಸ್ತಿ ಆದ್ರೆ ಯಾವ್ದು ತಳಕ್ ಆಗಲ್ಲಲ್ಲ
ಅದಂತ ತನ ಬಿೇಡ್ರಿ ನೀ ಯಾಕಂತಂದ್ರೆ ಯಾವ್ದನು ತಡ್ಕೊಳಲ್ಲ ಮನ್ಸೆ
ಹಾ ಇವಾಗ ಬಿಸಿಲು ಜಾಸ್ತಿ ಇದ್ರೆ ಬಿಸಿಲು ಜಾಸ್ತಿ ಆಯ್ತ್ ನೋಡು ಅಂತಾರೆ ಇವಾಗ ಮಳೆ ಏನಾದ್ರು ನಿಂದ್ರಲಾರ ಒ್ ನಮ್ಮ್ ಎಲ್ಲಿ ನಿಂದಿಲಾರ ಒ ಮೂರ್ ಅವರ್ ಬಂದ್ರೆ ಏನ್ ಮಾಡ್ಯಪ್ಪ ಇದು ಅಂತಗೆ ಚೆಂದ್ ಬಿಡ್ತಾರ
ಮತ್ತೆ ಅದೇ ಜನ ಮಳೆ ಬರ್ಲಿಲ್ಲ ಮಳೆ ಬರಲಿಲ್ಲ ಅಂತ ಅನ್ನೋದು
ಆವಾಗ್ಲ ಇದ ಹಿಂದಿಂದ ಎರಡ್ ಮೂರ್ ದಿನದಿಂದಾನೇ ನಾವ್ ಮಳೆ ಬರ್ತಾ ಇಲ್ಲ ಮಳೆ ಬರ್ತಾ ಇಲ್ಲ ಅಂತ ಅಂತ ಅಂದರು ಇವಾಗ ನೋಡಿದ್ರೆ ಮಳೆ ಬರ್ತೈತೆ ನೋಡಿದ್ರೆ ಇ ಏನ್ ಮಳೆ ಬಿಡಂಗೆ ಕಾಣಬಲ್ತಲ್ಲ ಅಂತ ಅಂತವರು
ಯಾಕಂದ್ರೆ ಅಲ್ಲಿನ ಜನ ತುಂಬಾ ಹೊರಗಡೆನೆೇ ಜಾಸ್ತಿ ಕೆಲ್ಸ ಮಾಡುದು ಅಂದ್ರೆ ಈ ಕಡೆ ಮನೆ ಹೊಲ ಇಲ್ಲೇ ಅದೇ ಒಂದಲ್ಲೇ ಮನೆ ಇರೋದು ಈ ತರ ಇದೆ ಈ ಕಡೆ ಜನ ಆದ್ರೆ ಆ ಕಡೆ ಕಿಲೋಮೀಟರ್ ಗಟ್ಲೆಗ್ ಹೋಗ್ಬೇಕಲ್ಲ ಮತ್ತೆ
ಹ್ಮ ಜಾಸ್ತಿ ದೂರ ಕಿಲೋಮೀಟರ್ ಗಟ್ಲೆ ಎಲ್ಲ ಜಾಸ್ತಿ ಜಾಸ್ತಿ ದೂರನ ಹೋಗ
ಹ್ಮ ಆ ಕಡೆ ವ್ಯವಸಾಯ ಮಾಡೋರು ಕೂಡ ಕಡಿಮೆ ಆಗ್ತಾರೆ
ಹ್ಮ ವ್ಯವಸಾಯ ಮಾಡ್ತಾರ ಜಾಸ್ತಿ ನಮ್ಮ ಮನೆ ಹಿಂದಗಡೆ ಎರ ಭಲ ಗುಡಲ್ಲ
ಇವಾಗ ಐವತ್ ಪರ್ಸೆಂಟ್ ಜನರಲ್ಲಿ ಬರೀ ಇಪ್ಪತ್ ಪರ್ಸೆಂಟ್ ಅಷ್ಟೇ ಮಾಡೋದು ಮಿಕ್ಕಿದ ಜನ ಎಲ್ಲಾ ಬರೀ ಹೊರ್ಗಡೆನೆ ಬೆಂಗಳೂರು ಈಗ ನಾನ್ ಬಂದಿದ್ದೀನಲ್ಲ ಈ ತರ ಬಂದ್ಬಿಡೋದು
ಹೋ್ರ ಯಾರು ಹೋಗಲ್ಲ ಜಾಸ್ತಿ
ಇಲ್ಲಪ್ಪ ಯಾದಗಿರಿ ಸೈಡ್ ಎಲ್ಲಾ ಬರಿೀ ಬೆಂಗ್ಳೂರ್ ನೀವು ಸೆಟ್ಲ್ ಆಗದು
ಜಾಸ್ತಿ ಜನ ಹೋಗಲ್ಲಾರೀ ತಮ್ಮೂರ್ಗೆ ಯಾರು ಹೊಲ ಇರ್ಲಾರದಾರರು ಅವ್ರು ಇರು ಹೋಗ್ತಾರ ಅಷ್ಟೇ
ಹೌದಾ ನೀನ್ ನೀನ್ ಹೋಗಿಲ್ವಾ ಬೆಂಗ್ಗಳೂರ್ರಿಗೆ
ನಾ ಹೋಗಲ್ಲ ಬೆಂಗಳೂರ್ಗೆ
ನೀ ನೀನ್ ಬೆಂಗ್ಳೂರ್ಗ ಏನಾದ್ೂ ಹೋದ್ರೆ ಮಂಡಿ ಬಿಸಿ ಮಾಡೋದು ಯಾಕಂದ್ರೆ ಅಲ್ಲಿನ ಅಲ್ಲಿನ ಕೆಲ್ಸಕ್ಕೆ ಊಟಕ್ಕೆ ಬರೀ ಅದೇ ಖರ್ಚು ಸಮ ಆಗ್ಬಿಡತೆ
ಇಲ್ಲ ನಮ್ಮ್ ಮನೆಯಲ್ಲಿ ನಮ ಚಿಕ್ಕಪ್ಪ ಅವರು ಅಲ್ಲೇ ಸೆಟ್ಲ್ ಆಗಿದಾರ
ಹ್ಮ
ಹ ಅವ್ರತ್ರ ಹೋಗಿರ್ಬೇಕಂತ ನನ್ಗೆ ಆಸೆ ಬಟ್ ನಮ್ಮ ಮನೇಲಿ ಬೇಡ ಅಂತಾರೆ ಬೇಡ ಬೆಂಗ್ಳೂರ್ ಸಾವತ್ ಬೇಡ ಇಲ್ಲೆಲ್ಲಾ ಇಲ್ಲೇ ಇಲ್ಲೇತ್ರಿಗ ಇಲ್ಲೇ ಕಾಲೇಜು ಮುಗಸು ಕಾಲೇಜ್ ಮುಗಿಸಿ
ಅವರು ಹೇಳುದು ಕೂಡ ಕರೆಕ್ಟ್ ಒಂದು ಒಥರ
ಆರಾಮ್ ಇಲ್ಲೇ ಏಳ್ಂಟ ಸಕರೆ ಜಮೀನ್ ಐತೆ ಅದ್ರಲ್ಲಿ ನೀನ್ ಮನ್ಸಿಿಗೆ ಬಂದಿದ್ದ್ ಏನಾದ್ರು ಮಾಡೋಗಿಲ್ಲ ಅಂದ್ರೆ ಬಟ್ ಇಲ್ಲ ಅಂದ್ರೆ ನೀನ್ ಏನಾದ್ೂ ನಿನ್ಗೇನ್ ಇಷ್ಟ ಅದು ಮಾಡು ಬೆಂಗಳೂರ್ ಮಾತ್ರ ಹೆಸರು ಹತ್ ಬೇಡ ಅಂತ ಅಂತಾರ ನಮ್ಮ್ ಮನೇಲಿ
ಹೌದೇ ಅವ್ರು ಹೇಳುದು ಕರೆಕ್ಟ್ ಇದೆ ಅದ್ರಲ್ಲಿ
ಏನ್ ಬಿಸ್ನೆಸ್ ಮಾಡ್ಬೇಕಂತಾನೂ ಗೊತ್ತಾಗ್ತಾ ಇಲ್ಲ ನೀವು ಕಾ ಫುಡಿ ಕಳಿಸತೀಾ ನ ಟೀ ಪಾಯಿಂಟ್
ಏ ಅದ್ರಲ್ಲ ಏನಿದೆ ಕಳಸ್ತೀನಿ ತಗೋರಿಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ ನೋಡ್ರಿ
ಹಾ ಅಷ್ಟ್ಮಾ ಹಾ ಈಲ್ಲ ವೆರೈ ನಾನ್ ವೆರೈಟಿ ವೆರೈಟಿ ವೆರೈಟಿ ಆಗ ಟ್ರೈ ಮಾಡ್ಬೇಕು ಇವಾಗ ಎಲ್ಲಾ ಇಲ್ಲಿ ಎಲ್ಲಾ ತರ ಐತಲ್ಲ
ಇಲ್ಲ ನನ್ನ ಹತ್ರ ಒಂದು ಮೂರ್ ತರದ ಕಾಫಿ ಪುಡಿ ಉಂಟು ನಿಮ್ಗೆ ಕಳ್ಸ್ತೀನಿ ಯಾವ್ದ ಅಂತ ನೋಡಿ
ಹ್ಮ್ ಅದ್ ಹೆಂಗ್ ಮಾಡ್ಕೊಳ್ಬೇಕ್ರ ನಮ್ಗೆ ಗೊತ್ತಿಲ್ಲಲ್ಲ
ಇದೇ ಟೀ ಮಾಡ್ತೀರಲ್ಲ ಅದ್ರಲ್ಲಿ ನಮ್ಮ ಪುಡಿ ಹಾಕಿದ್ರೆ ಸಾಕು ತಾನೇ ರೆಡಿ ಆಗ್ತದೆ
ಹೌದಾ
ಹ ಈಗ ನಾನು ಅವ ಮೂರ್ ತರದ ಒಂದು ಪ್ಯಾಕೆಟ್ನಾಗ ಕಳಸ್ತೇನೆಿ ನಿಮಗೆ ಸ್ಯಾಂಪಲ್ ಅಂತ ಹೇಳಿ
ಹಾ
ಹಾ ನೀವು ಟ್ರೈ ಮಾಡಿ ಅದು ಫ್ಲವರ್ ಜಾಸ್ತಿ ಯಾವ ತರ ಅಂದ್ರೆ ಒಂದು ನಿಂಬೆನ್ ಫ್ಲವರು ಆಮೇಲೆ ಕೊತ್ತಂಬರಿ ಫ್ಲೇವರು ಈ ತರ ನಾನಾ ತರದ ಫ್ಲೇವರ್ ಉಂಟು ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಇಟ್ಕೊಳ್ಳಿ ನಾನು ಅ. ಅದನ್ನ ತಿಂಗಳ ತಿಂಗಳ ಕಳಿಸತಿರ್ತೀನಿ ನಿಮ್ಗೆ ಯಾವ್ದ ಖಾಲಿಗುತ್ತೆ ಅವಾಗ ಹಾ ದರ ಜೊತೆ. ಮತ್ತೆ ನೀವು ಕಾಸು ಮಾತ್ರ ಕೊಡ್ಲಿಕ್ ಉಂಟು ಯಾಕಂದ್ರೆ ಫ್ರೀಯಗಿ ಏನು ಬರಲ್ಲ.
ಹ್ಮ ಫ್ರೀ ಆಗಿ ಯಾರು ಕೇಳಲ್ಲ ಬಿಸ್ನೆಸ್. ಮಾಡತ್ತನ ಅಂದ್ರೆ ನಿಮ್ದು ಒಂದ ಬಿಸ್ನೆಸ್ ನಂದು ಒಂದ ಬಿಸ್ನೆಸ್ ಅಲ್ಲ ಫ್ರೀ ಆಗ ಯಾರು.
ಹಾ ಒಂದು ಪ್ಯಾಕೆಟಿನ ಬೆಲೆ ಎಷ್ಟು ಅಂತಂದ್ರೆ.
ಶಾಂಪಲ್ಗೆ ಕಲ್ಸಿದ ಶಾಂಪಲ್ ಕಲ್ಸಿದ್ರೆ ಕಾಸ ಕೊಡಲ್ಲ ನಾವು.
ಇಲ್ಲ ಸ್ಯಾಂಪಲ್ ಸ್ಯಾಂಪಲ್ ಅಂತಂದ ಏನಕ್ಕಿರುತ್ತೆ ಅ. ಅದು ಕಸ್ ಕೊಡಕ್ದು ಸ್ಯಾಂಪಲ್ ಕಳಸ್ತೇನಿ ನೋಡಿ. ಹಾ ಒಂದು ಪ್ಯಾಕೆಟ್ಿನ ಬೆಲೆ ನಿಮ್ಗೆ. ಅರೌಂಡ್ ಒಂದು ಫೋರ್ಟಿ ಫೈವ್ ತೌಸಂಡ್ ಬರುತ್ತೆ ಒಂದು ಪ್ಯಾಕೆಟ್ಿನ ಬೆಲೆ. ಹ ನೀವು ಒಂದು ಸ್ಯಾಂಪಲ್ ನೋಡಿ ಆಮೇಲೆ ನೀವು ರೇಟ್ನಾಗ. ಹಾ ಕರೆಕ್ಟ್ ಇದ ರ ಏಟ್ು ಅಂತೀರಾ. ಅ ಒಂದು ನಾವವು ಸ್ಯಾಂಪಲ್ ಅಂದಟ್ಟು ಒಂದು. ಆ ಒಂದು ಫೈ ಫೈ ಫೈವ ಎಮ್ ಎಲ್ ಅಷ್ಟು ಕಳಿಸ್ತೀವಿ ಅಷ್ಟೇ. ಯಾಕಂದ್ರೆ ನೀವು ಹ ಮಾಡ್ಕೋಬೇಕಲ್ಲ ಸ್ವಲ್ಪ ಸ್ವಲ್ಪ.
ಅದಲ್ಲ ನಾ ಇವಾಗ ಹ ಿೌಸ್ ಅ ಫಿಫ್ಟಿ ಫೈವ್ ತೌಸಂಡ್ ಅಂದ್ರಲ್ಲ ಅದೆಷ್ಟು ಎಷ್ಟು ಎಷ್ಟು. ಬರುತ್ತಾ ಅದು.
ಒಂದು ಫೈ ಗ್ರಾಮ. ಸರಿ ಸರಿ ನನಗೆ ಇಲ್ಲಿ ಕೆಲಸ ಉಂಟು ನಾನು ಆಮೇಲೆ ಮಾಡ್ತೇನೆ ಓಕೆನಾ.
ಹ ಸರಿ ಆಮೇಲ್ ಕೇಳಚ್ಚು.